ಹಲೋ ನಮಸ್ತೆ
ನಮಸ್ತೆ
ಹಲೋ ನಮಸ್
ಹಾ ಹಲೋ ನಮಸ್ಕಾರ ಶುಭ ಮಧ್ಯಾಹ್ನ ಶುಭ ಮಧ್ಯಾಹ್ನ
ಹಾ ಊಟ ಊಟ ಎಲ್ಲಾ ಆಗಿದೆ
ಊಟ ಆಗೈತಿ ಅದೇ ನಿಮ್ಗೊಂದ ಇದು ಕೇಳಬೇಕಂತ ಮಾಡ ಆಹಾರಕ್ಕಾಗಿ ಏನೇನ್ನ ಸೇವಿಸ್ ಸಭೆಗೂ ದೇಹ ಸದೃಢವ ಆರೋಗ್ಯ ಇರುವಲು ಏನು ಸದೃಡ ಬೇಕು ನಮಗೆ
ಹ ಒಳ್ಳೆ ಪ್ರಶ್ನೆ ಒಳ್ಳೆ ಪ್ರಶ್ನೆ ಇದಕ್ಕೆ ಉತ್ತರ ನೀಡುವೆ ಆಹಾರ ಕಾಯ ಆಹಾರ ಸದೃಢ ದೇಹ ಸ ಸದೃಢವಾಗಿರಲು ಜವಾರಿ ಜವಾರಿ ಊಟ ಮಾಡಬೇಕು ಎ ಎಲ್ಲ ತರದ ಸೊಪ್ಪು ಸ್ ತರಕಾರಿಗಳನ್ನು ಜವಾರಿ ಬಳಸಬೇಕು ಕಾಳುಗಳನ್ನು ಜವಾರಿ ಬಳಸಬೇಕು ಹೌದಲ್ವಾ ಇದ್ದಿ ಅಂದ್ರೆ ಸರ ಒಂದೆ ಒಳ್ಳೆ ಡಿಸಿಪ್ಲಿನ್ ಆಗಿರ್ಬೇಕು ಮೇಂಟೆನೆನ್ಸ್ ಎಲ್ಲ
ಮೇಂಟೆನೆನ್ಸ್ ಅಂದ್ರೆ ಆರೋಗ್ಯ ಆರೋಗ್ಯವೇ ಭಾಗ್ಯ ಅಂತ ತರಲ್ವಾ ಆರೋಗ್ಯ ಎಷ್ಟು ದೇಹ ಸದೃಢವಿದ್ದರೆ ಆರೋಗ್ಯ ಇರುತ್ತೆ ಆರೋಗ್ಯ ಸದೃಢ ಆರೋಗ್ಯ ಇದ್ದ್ರೆ ದೇಹ ಸದೃಢವಾಗಿರುತ್ತು
ಆರೋಗ್ಯವಾಗಿದ್ದರೆ ದೇಹ ಅವಾಶ್ಯವಾಗಿ ಸದೃಢವಿರುತ್ತದೆ
ಅದ ಏನ್ ದೇಹ ಸದೃವಾಗಿ ಹೌದೌದು
ಎರಡು ಒಂದೇ ದೇಹ ಸದೃಢವಾಗಿದ್ದರೂ ಆರೋಗ್ಯವಾಗಿರುವುದು ಉತ್ತಮ ಉತ್ತಮವಾಗಿರುವುದು ಅದು ಸದೃಢ ಅಂದ್ರೆ ನಿಮ್ಮ ಮಾತಿನ ಅರ್ಥ ಅಳಿಯ ಅಲ್ಲ ಮಗಳ ಗಂಡ ಮಗಳ ಗಂಡ ಅಳಿಯ
ಹೌ ಹಾಗಂತನಲ್ಲ ಅದೇ ನಾವ ಒಂದು ಆಗ್ಲೇ ನಾವೊಂದು ನಾಯಿ ತ ಖರೀದಿ ಮಾಡ್ಬೇಕಂತ ಅನ್ಕೊಂಡಿದ್ದೇನೆ
ಎದಕ್ಕೆ ನಾಯಿ
ಅಂದ್ರೆ ಮನೆ ಕಾವಲು ಕಾವಾಲಕ್ಕಾಗಿ ಆಗ್ಲಿ
ಹ್ಮ್ ಅಂದ್ರೆ ಮನೆ ಕಾವಾಲಕ್ಕ ಅಥವಾ ಮನೆಗೆ ಮನೆಗೆ ಬಂದರ್ ಕಡ್ಸಲಕ್ಕ ಕ
ಹಾಗಲಿಲ್ಲ ಅದೇ ಕಾವಲಿಗಾಗಿ ಒಂದು ನಾಯಿ ಬೇಕಲ್ವಾ
ಹ್ಮ್
ಕೆ ಎಷ್ಟು ಅವ ಎಷ್ಟು ಮ ಒಳಗೆ ಶಿವ್
ನಾಯಿ ಬೀದಿ ನಾಯಿಗಳು ಬೇಕು ಅಥವಾ ಒಳ್ಳೆ ನಾಯಿಗಳು ಬೇಕವು ಬೀ ಬೀದಿ ನಾಯಿಗಳು ಆದ್ರೆ ಹಾಗೆ ಸಿಗುವು
ಬೀದಿ ನಾಯಿ ಏರ
ಸ್ವಲ್ಪ ನೀವು ವೇಗ ವೇಗವಾಗಿ ಮಾತಾಡಿ
ಜಾತಿ ನಾಯಿ ಬೇಕು ನಮ್ಗಳಗೆ ಜಾತಿ ನಿ ಅಂದ್ರೆ ಇದು ಲಾಬ್ ನ ಅಂತಾರೆಾಡು
ಹಾ ಎಲ್ಲ ಎಲ್ಲಾ ಜಾತ ಜಾತಿ ನಾಯಿಗಳವ ಹಾಗ ಹಾಗಾದ್ರೆ ನಿಮಗೆ ನಾಯಿಯ ಆಹಾರ ಇರುತ್ತೆ ಆ ನಾಯಿಯ ಆಹಾರವನ್ನು ಕೊಟ್ಟು ಸಾಕುವಂತಿದ್ದರೆ ನೀವು ತೆಗೆದುಕೊಳ್ಳಬಹುದು
ಹೌದೌದು ಅಂದ್ರೆ ಅದಕ್ಕೆ ಕೇಳ್ತಾ ಇದ್ದೆ ನಿಮ್ಗೆ ನಿಮಗ ಏನಾದ್ರು ಗೊತ್ತಿದ್ರೆ
ನ್ ನಾಯಿ
-ನೀವು ವಾಯ ಜತ್ತು ನೀವು
ಹೌದರ್ರೀ ಹೌದೌದು ಅದೇ ಈಗ ಈಗ ಒಬ್ಬರು ಮನುಷ್ಯ ರಾಜಕೀಯಾಗ ಬರ್ತನ ಆತ ಅವತು ಈಗ ಒಬ್ಬ ಮನುಷ್ಯ ರಾಜಕೀಯಕ್ಕೆ ಬರ್ತಾನ್ ತಾನೆ ಆಜ ಕೆ ಕೆ ಬರ್ಬೇಕಾದ್ರೆ ಇತ್ತಿಷ್ಟು ಅಮೌಂಟು ಎಲ್ಲಿಂದ ಬರ್ತೇ ಇವನಿನಗೆ ಅಮೌಂಟು ಮನಗೆ ಮನಿ ಮನಿ ಅನ್ನೋದು ಎಲ್ಲಿ ಯಾರು
ಈವಾಗಾ ಯುವು ಅಂದ್ರೆ ಈ ಪ್ರಶ್ನೆಗೆ ಉತ್ತರ ಏನು ಬೇಡ ನಾವು ಮಾತ ಮಾತಾಡ್ತಾ ಬೇಕಾಗಿರೋದು ನಾವು ನಮ್ಮ ವಯಸ್ಸಿಗೆ ಈ ಪ್ರಶ್ನೆ ತರ್ಕ ಬೇಡ ನಾವು ಇದ್ರ ಬಗ್ಗೆ ಬೇಡ ಅನ್ಕೊಳ್ತಾರೆ ಮಾತಾಡ್ತರೆ ಹು ಆದ್ರೆ ಈಗೆ ಕೃಷಿ ರೈತರು ನಮಗ ನಮ್ಮ ದಿನ ಕರ್ದು ಖರ್ಚು ನಾವು ಶ್ರೀಮಂತರೈನಲ್ಲ ನನ್ನ ದಿನ ಖರ್ಚು ಇವನು ಇಲ್ಲಿ ಯಾವುದು ಆಹಾರ ಜಿವಿಸುದ್ರಲ್ಲಿ ಅಥವಾ ನನ್ನ ಮೇಲೆ ಮೇಲಿನ
ಇಲ್ಲ ಇಲ್ಲ ಆಹಾರ ಜೀವಸ ಇದರಲ್ಲಿ ನೀವು ಹೆಲ್ದಿ ಆಗರೋಕ ಇಷ್ಟಪಡ್ತೀರಾ ಇಲ್ಲ ಏನ್ ಬೇಕಾದರೂ
ನಾವು ಆರೋಗ್ಯವಾಗಿರಲು ಇಷ್ಟಪಡ್ತೇವಿ- ಯಾಕೆಂದ್ರೆ ಆರೋಗ್ಯವೇ ಭಾಗ್ಯ
ಹೌದು ಹೌದು ಇಲ್ಲ ನೀವು ನೀವು ನೀ ಪ್ರವಾಸ ಎಲ್ಲಾದ್ರರು ಮಾಡಿದ್ದೀರಾ
ಪ್ರವಾಸ ಮಾಡಿದ್ದೇವೆ ಕೆಲವೊಂದಷ್ಟು ಸ್ಥಳಗಳಿಗೆ ಹೋಗಿದ್ದೇವೆ ಅಂದ್ರೆ ಆ ಸ್ಥಳದ ನಾವು ಗೆಳೆಯರ ಜೋಡಗೆ ಮಾಡಿದ್ದೇವೆ ಗೆಳ ಗೆಳೆಯರ ಜೊತೆ ಕುಟುಂಬದ ಜೊತೆವರೇ ಕುಟುಂಬರು ಎಲ್ಲಿ ಬರುವುದಿಲ್ಲ ಅವರು ತುಂಬಾ ದುಡಿಯುತ್ತ ತ್ತಾರೆ ಪಾಪ ಅವರು ನ ನಮ್ಮು ನಮ್ದು ತುಂಬ ಬಡತನವಾದದ್ದು ನಮ್ದು ಬಡತನದಲ್ಲಿ ಬಂದಿರುವುದು ಹಾಗ ಕಾರಣ ದುಡಿತಾ ದುಡಿತಾ ದುಡಿತಾ ಇಲ್ಲಿವಗೆ ಬಂದಿದ್ದಾರೆ ಅವರಿಗೆ ಹೊರಗಿನ ಪ್ರ ಪ್ರಪಂಚದ ಬಗ್ಗೆ ಜ್ಞಾನವಿಲ್ಲ ಆ ಜ್ಞಾನವು ಏಕೆಂದರೆ ಅದೇ ನಾವು ನಮ್ಮ ತಂದೆ ತಾಯಿರು ಸಾಲಿ ಕಲ್ತಿಲ್ಲ ಶಾಲಿ ಹಿಂದ ಹೋಗಿಲ್ಲ ನಾವು ಕಲೀಲಿ ದೊಡ್ಡೋರು -ದೊಡ್ಡವರಾಗ್ಲಿ ಅಂತ ದೊಡ್ಡ ಮಕ್ಕಳು ದುಡಿದು ಸಾಕ್ತಾ ಇದ್ದಾರೆ ಹಾಗಾಗಿ ನಾವು ತುಂಬಾ ನಾಳೆ ನಮ್ಮ ತಂದೆ ತಾಯಿಗಳ ಹೆಸರು ಕಷ್ಟಪಟ್ಟು ದುಡಿದು ನಾವು ಹೆಸರು ತರಬೇಕಂತ ಸದಾ ಹಗಲು ರಾತ್ರಿ ಶ್ರಮ ಪಡ್ತಾ ಇದ್ದೇನೆ ಆ ಶ್ರಮದಲ್ಲಿ ಏನಾದರೂ ನಮಗೆ ಒಂದು ಛಲ ಇದ್ದರೆ ಅ ಛಲದಲ್ಲಿ ಮುಂದೆ ಬರುವಂತ ಒಂದು ಯಶಸ್ಸು ಸಿಗೋದು ನನಗೆ
ಹೌದು ನೀ ಕೇಳೋದ್ರಲ್ಲಿ ಖಂಡಿತವಾಗಿ ಸಿಕ್ಕೆ ಸಿಗುತ್ತದೆ ಒಂದಲ್ಲ ಒಂದು ದಿನ ಇವತ್ತು ಪ್ರತಿಫಲ ಇವತ್ತ ಕಷ್ಟ ಪಟ್ಟರ ನಾಳೆ ಪ್ರತಿಫಲ ಸಿಕ್ಕೇ ಸಿಗುತ್ತದೆ ಹಾಗಂತ ಹಾಗಂದ ಹಾಗೆ ಆಗುತ್ತೆ
ಎಫರ್ಟ್ ಬೇಕು ಮನುಷ್ಯ
ನೀವ ಹೇಳೋದ ಸರಿನೇ ಬಿಡು ಆದ್ರೆ ಮನುಷ್ಯನಿಗೆ ಎಷ್ಟು ಛಲ ಇರುತ್ತೆ ಅಷ್ಟು ಏನಾದ್ರು ಮಾಡ್ಕೊಂಡು ಹೋಗ್ಬೋದು
ನೀವು್ ಹೊಲದಲ್ಲಿ ದುಡಿತೀರಾ ವ್ಯವಸಾಯ ವ್ಯವಸಾಯ ಮಾಡ್ತೀರಾ ಹೊಲ್ದಲ್ಲಿ ವ್ಯವಸಾಯ ಮಾಡ್ತೀರಾ
ಹಾ ವ್ಯವಸಾಯ ಇದೆ
ಇೇ ನಮ್ದು ಒನ ಬೇಸಯ ಇದೆ ನಿಮ್ದು
ನಮ್ದ ಹೊಣ ಬೇಸಾಯ ಇದೆ ಮಳೆ ಮೇಲೆ ಅವಲಂಬಿತರಾಗಿರೋದು
ಏನು ಮಳೆ ರಾಯ ನಮ್ಗೆ ಇನ್ನು ಮಳೆನೆೇ ಕೊಟ್ಟಿಲ್ವಾ ನಿಮ್ ಕಡೆ ಆಗಿಲ್ವೇ ಮಳೆ
ನಮ್ಮಲ್ಲಿ ವರುಣನ ಕೃಪೆ ಕಡಿಮೆ ಇದೆ ಏಕೆಂದ್ರೆ ಗಾಳಿ ಗಾಳಿಯೇ ಗಾಳಿ ಬೀಸುತಿದೆ
ಮನ ಬೇಸಾಯಿ ಹೆಣೆ ಬರ ಒನ ಬೇಸಾಯಿ ಬೋರ್ ಹಾಕ್ಬೇಕು ಯಾಕಂದ್ರ ಮತ್ ಅವ್ರರಿಗೆ ಫಗಾರ್ ಕೊಡ್ಬೇಕಲ್ಲ ಮತ್ ಬೋರ್ ಹಾಕಿದವರಿಗೆ ಹೆಂಗ
ಹಣ ಕೊಡಲು ವಿಚಾರ ಹೌದು ಹೌದು
ಹೌ ಅದು ಹೆ್ಯಾಂಗಂದ್ರ ಈಗ ನೀರ್ ಬೆಳ್ಕೊಂಡ ಕೊಡ್ಬೇಕು ನೀರ್ ಕೊಡ್ಬೇಕಂತ ಅವ್ರಿಗೆ
ನೀರ್ರು ಯಾಕಂದ್ರೆ ಅವ್ರ ಕೆಲಸ ಮಾಡಿರ್ತಾರಲ್ವಾ ನೀರ್ ಇದ್ರೂನು ಕೆಲಸ ಮಾಡಿರ್ತಾರೆ ನೀರ್ ಬಿರುತ್ತ ಅವ್ರನ್ ತಪ್ಪನಲ್ಲ ನಾನು ಯಾಕಂದ್ರೆ ಅವ್ರಿಗೆ ಕನಸು ಬೀಳುತ್ತಾ ಅಲ್ಲಿ ನೀರು ಇದೆ ನೀರ್ ಇಲ್ಲ ಅಂತ ಅದು ಅಂತರ್ಜಲ ಕುಸಿತ ಅದು ನೀನು ಬೋರ್ವೆಲ್ ಹಾಕಿ ಮಾಡ್ತನಿ ಅಂದ್ರೆ ಅದು ಭೂಮಿಯಿಗೆ ಹೀಗೆ ನಿನ್ಗೆ ನಿನ್ಗೆ ಇಂಜೆಕ್ಷನ್ ಮಾಡಿದಾಗ ಹೇಗೆ ನೋಗುತ್ತೆ. ತೋ
ಹೌದು ಹೌದು
ಭೂಮಿಗೆ ನೀನು ಅಂತರ್ಜಲನು ಕೊರವೆ ಮಾಡದಿಂದ ಕೊರತ ಅಂದ್ರರೆ ನಿನಗೂ ಸಹ ಅತಿ
ಹಾಗಲ್ಲ ನಾ ಹೇಳ್ದಾರ್ದ ಹೆಂಗಂದ್ರೆ ಇದು ಅಂದ್ರೆ ಬೋರ್ ಬೋರ್ ಹೊಡಿತಾರಲ್ವಾ ಅಂದ್ರೆ ಅವರಿಗೆ ಇಲ್ಲಿ ಅದೇ ಜಾಗದಲ್ಲಿ ನೀರಿದೆ ಅಂತ ಹೇಗೆ ಗೊತ್ತಾಗುತ್ತೆ ಏನಾದ್ರು ಪರೀಕ್ಷೆ ಮಾಡಿರ್ತಾರ ಅವಿಗೆ ಏನಾದ್ರು ಹೇಳೇರ್ತಾರೆ ಯಾರಾದ್ರರು ಹಲೋ
ಅವರು ಅವ್ರಿಗೆ ಹೋಗ್ತಿರಲ್ಲ ಕೃಷಿ ಕೃಷಿ ಹೊಲದ ಗದ್ದೆಯ ಮಾಲಕರು ಅವ್ರು ಎಲ್ಲಿ ಹಾಕ ಅಲ್ಲಿ ಹಾಕುವೋರ ಅವರು
ಅದೇ ಗದ್ದೆ ಮಾಲೀಕನಿಗೆ ಹೇಗೆ ಗದ್ದೆ ಮಾಲೀಕನಿಗೆ ಹೇಗೆ ಗೊತ್ತು ಗೊತ್ತಿರುತ್ತೆ ಇಲ್ಲಿೇ ನೀರ್ ಬೀಳುತ್ತೆ ಅಲ್ಲಿ ನೀರ್ ಬೀಳಲ್ವವಾ ಅಂತ ಹೇಗ್ ಗೊತ್ತಿರುತ್ತೆ ನನಗೆ
ಅವರು ಊರಿನಲ್ಲಿ ಕೆಲವೊಂದು ಪುರಾಣ ಕಾಲದಿಂದ ಬಂದ ಹಿರಿಯರಿಂದ ಕೇ ಇರಬಹುದು ಅಥವಾ ವಿದ್ಯ ವಿಜ್ಞಾನ ಈಗಿನ ಕಾಲದಲ್ಲಿ ವಿಜ್ಞಾನ ಮುಂದೆ ಮುಂದೆ ಇರುವುದು ಆ ವಿಜ್ಞಾನದ ಕೆಲವೊಂದಿಷ್ಟು ಉಪಕರಣ ಕರಣಗಳನ್ನು ಬಳಸಿ ಮಿಸೈಲ್ ಗಳನ್ನು ಬಳಸಿ ಮಾಡಿರ್ಬಹುದು ಏನಾದ್ರೂ ಇರಬಹುದು ಹೌದಲ್ವಾ
ಹೌ ಹೌದ ಹೌದ ಚು ಅದೇ ಹಾಗ ಮಾಡಿದ ತಕ್ಷಣನ ಅದು ವಿಫಲ ವಿ ವಿಫಲವಾದ ತಕ್ಷಣನ ಏನು ಮಾಡಲು ಬರವುದಿಲ್ಲವೇ
ವಿಫಲವಾದರೆ ಅದುಉ ಅವನ ಕರ್ಮ ಎನ್ನಬೋಹುದು ನಾನು ಕರ್ಮ
ರ್ಮ ಚಿವ್ ಚಿವ್
ಅವನ ಕರ್ಮ ಸಫಲ್ ಸಫಲನಾದರೆ ಅವನ
ಪ್ಚ್ ಕರ್ಮ ಧರ್ಮ ಧರ್ಮದಲ್ಲಿತಸರಿ ಧರ್ಮದಲ್ಲಿ ಶ್ರೇಷ ಸ್ಟೇನು ಯಾರು ಅಂತ ಹೇಳಬಹುದು.
ಧರ್ಮದಲ್ಲಿ ಶ್ರೇಷ್ಠನು ಧರ್ಮರಾಯ ಇದ
ದರರಾಯ ಕ್ಕುಹು ಕ್ಕುಹು
ಧರ್ಮ ಅಂದ್ರರೆ ಅಧರ್ಮ ಮಾಡದೆ ಇರೋದೇ ಧರ್ಮ.
ನಾನು ಅಂದ್ರೆ ನಾವೊಂದು ಇನ್ನೊಂದು ನಿಮ್ಮಗೆ ಕಳಕಳಲ್ಲಿ ಕೇಳಳ್ಕೊಳ್ತಿರುವುದೇನಂದ್ರೆ ಈ ಗೋಹತ ತ್ಯ ನಿಷೇಧ ಬಂದ್ ಆಗುತ್ತೋ ಇಲ್ವೋ
ಗೋ ಹತ್ಯೆ ತ್ಯ ತುಂಬ ಒಳ್ಳೆಯ ಪ್ರಶ್ನೆ ಆದರೆ ಇದು ನಮ್ಮ ಭಾರತೀಯರಲ್ಲಿ ಟಡದ ಮನವಿ ಮಾಡಿಕೊಳ್ಳಬೇ ಕು ಮನವಿ ನಾವು ಮನವಿ ಮಾಡಿಕೊಳ್ಳಬಹುದಷ್ಟೇ ಹಿಗೆಂದರೆ ಇವ ಈಗ ಈಗ ಒಬ್ಬ ಒಂದು ಗ್ರಾಮದಲ್ಲಿ ಒಂದು ಇಬ್ಬರು ಕಸ ಕಾಣೆ ಕೆಡವಿಇದ್ದಾರೆ ಅಂತ ಅನಕ್ಕೊಳ್ಳಿ
ಪ್ಚ್ ಹ ಹೌದು
ಆ ಗ್ರಾಮದಲ್ಲಿರುವ ಎಲ್ಲರೂ ಕೂಡಿ ಅವನನ್ನು ಆ ರೀತಿ ಮಾಡಬಾರ್ದದು ಆ ರೀತಿ ಮಾಡಿದ್ರೆ ಹೀಗೆ ಆಗುತ್ತೆ. ಇದ್ಲಾ ಗ್ರಾಮದಲ್ಲಿ. ಅವರು ಬಿಡ್ತಾರೆ ಹೀಗೆ ಪ್ರತಿಯೊಂದು ಗ್ರಾಮದಲ್ಲಿ ಮಾಡುವವರನ್ನು ಹೀಗೆ ಮಾಡಿ ಪ್ರತಿಯೊಂದು ಗ್ರಾಮ. ಗ್ರಾಮಗಳು ಕೂಡಿ ಒಂದು ಏನೋ ಒಂದು ಜಿಲ್ಲೆ ಹ್ಹ್ಹ್ಹ್ಊ ಟಕ್ ಹ ಜಿಲ್ಲೆ ಜಿಲ್ಲೆಗಳು ಕೂಡಿ ನಮ್ಮ ರಾಜ್ಯ
ಹಾ ಚಿವ್ ಚಿವ್ ಹು ಕ್ಕಾಕುಹೂ ಪ್ಚ್ಲ್ ಎಲ್ಲಾರೂ ಎಲ್ಲಾರೂ ಕೂಡ ಪ್ರತಿಭಟನೆ ಮಾಡ್ಬೇಕಲ್ವಾ
ಹು ಪ್ರತಿಭಟನೆ ಮಾಡಬೇಕು.
ಅದೆ ಅದ್ರ ಸಲುವಾಗಿ ಮುನ್ನುಗ್ಗಿ ಅದನ್ನು ಪ್ರತಿಭಟಿಸಿ ನಿಷೇಧಿಸಿ ಮಾಡಿದರೆ ನಮಗೂ ಒಂದು ನ್ಯಾಯ ಸಿಗುತ್ತೆ ರೈತರಿಗೆ ಒಂದು. ಹೆಕ್ ನಾ ನ್ಯಾಯ ಸಿಗುತ್ತಲ್ವಾ ರೈತರಿಗಾಗಿ
ಸಿಗುತ್ತೆ ಸಿಗುತ್ತೆ ನಿಮ್ದು ತುಂಬಾ ಚುರುಕಿದೆೈತಲ್ಲಿ.
ಹೌದಾ ಥ್ಯಾಂಕ್ ಯು ಜಯಂತ.
ನಿಮ್ಮ ತಲೆಯಲ್ಲಿ ಜ್ಞಾನ ಭಂಡಾರ ತುಂಬಿದೆ ನೀನು ಇನ್ನು ಇನ್ನು ಮುಂದುವರೆಯ ಇವರು ನಮ್ಮ ರಾಜಕೀಯ ದಲ್ಲಿ ಎಂದಷ್ಟು ಆಸಕ್ತಿ ಇದೆ ರಾಜಕೀಯದಲ್ಲಿ ಸೇರು ನೀನು
ರಾಜಕೀಯದಲ್ಲಿಯಾ ರಾಜಕೀಯದಲ್ಲಿ ಸೇರ್ಬೇಕಂತ ಇದಿನಿ. ಅದೆಲ್ಲ ಅಮೌಂಟ್ ಮೊತ್ತ ಬೇಕಲ್ವಾ ಮೊತ್ತ ನಮ್ಮಲ್ಲಿ ಅಷ್ಟ. ಅಷ್ಟೊಂದು ಕೂಡಿಟ್ಟಿಲ್ಲ ನಾವು.
ಹೌದುದು ದುಡಿ ಪರಿಶ್ರಮ ಮಾಡು ಕೃಷ ಕರಗ ದೇವರನ್ನು ನಂಬು ನಿನ್ನ ಧರ್ಮವನ್ನು. ನಿನ್ನು ನೀನು ಮಾಡುವ ಹಕ್ಗ್ ಆ ಕರ್ಮ ನಿನ್ನನ್ನು ಮುಂದವಲಿಲಿ ಇಷ್ಟು ಮಾತೇಳಿ ನನ್ನ ಮಾತಿಗೆ ನಿರ್ನಾಮ ನೀಡಬಹುದಾ. ಹೌದಲ್ವಾ ಓಕೆ ಧನ್ಯವಾದ ಧನ್ಯವಾದಗಳು ಓಕೆ. ಹ ಹ.